ಎಲ್ಲಿಲ್ಲೋಡಪ್ಪ ಅವರಾಗ
ಊರಾಗಿದೆ ಅದೇ ಸ್ವಲ್ಪ ಕೆಲ್ಸ ಆಗ್ಬೇಕಿತ್ತು ನಿಂದು ಸ್ವಲ್ಪ ಇದು ಬೇಕಾಯತ್ ನನ್ಗ ಬೀಜದ ಗಬ್ಬರ್ ಬೇಕಾಯ ಅದಕ್ಕೆ ಮತ್ತ ನೀ ಅಲ್ಲೆಲ್ಲ ತರ್ತಲ್ಲ ಧ್ವನಿಗೆ ಹೋಗಿದ ಸ್ವಲ್ಪ ಈಗ ಓ್ತನೆೇ ಇಲ್ಲ ನೀನು
ನಾವ್ ಬೀದ ತನ್ನಿ ಗೊಬರ ಕಂತ ತ ಹೋಗಬಕ್ ಹೋದ್ರ ನಾಳೆ ನಾಡ್ದ್ರಾಗ
ಗೊಬ್ರ ತಾಮಪ್ಪಾ ನಿ ನಿ ಹೊಲ ಅದೇನೀಗ ಇಲ್ಲಿ ಒಟ್ಟ ಎಫ ಐ ಡಿ ಗಿಫ ಐಡ್ ಅಂತ ತಲೆ ತೀನಕದ್ ಬಿಟ್ರ ನಮ್ ಅದ
ಹೌದು ಗೊಬ್ ಗೊಬ್ಬ್ರಕ್ಕ ಮತ್ತೆ ಎಫ್ ಐ ಆರ್ ಮಾಡಿಸಿ ನಾವವು ಹ ಕೊಂಚಿಲ್ ಕೊಡದ ನಂತರ ಏನ್ ಮಾಡ್ತರು ಇ ಗೊತ್ತಾಗಲ್ಲ್ಲ ಅ್ರ ಬೇರೆ ಹದಿಮೂರ್ ಹದ್ಲ್ಕ ಇಕರು ಅಲ್ಲ ನಮ್ದು ಅ ಹತಿದೆ
ಅದ್ರಾಗ ಸುಮಾರ ಮೂವತ್ ಪಾಯಕಟ್ಟ ಹೋಗ ಕೂರಿನ ಏನ್ತ್ ನನ ಹಣೆಬರ ಬರೀ ಗ್ಯಾಪ್ ಆಗಿಬ ಬಿಟ್ಟ ಅವಾ ಈಗ ಮತ್ತೆ ನೋಡ್ರೆ ಒಂದು ಹತ್ತು ಪಾಕೆಟ್ ಕಂಬಿ ವಾ ಇಲ್ಲಿ ನೋಡ್ರ ಊರಾಗ ನೋಡ್ರಿ ಅದ್ರಾಗ ನಮ್ಮಲ್ಲಿ ಏನ ರೊಕ್ಕ ಇಲ್ಲ ಏನಿಲ್ಲ ಅದಕ್ಕೆ ನಿನ್ನಲ್ಲಿ ಯಾವ ನೋಡ ಇಲ್ಲಾಂದ್ರೆ ನಾ ಇಏನೊಂದ್ ತಿಂಗ್ಳ ಬಿಟ್ಟ್ರಕ್ ಕೊಡತ ನಾನ
ಹೌದಾ ನನ್ನ ಎಲ್ಲ ನಂಬಲ್ಲಿ ಎಲ್ಲ ನೋಡಪ್ಪ ಮತ್ತೆ ನಗತಾರ ಗೋಬರ ಬಿಜಗ
ಹೌದ
ಕೇಳಂದ್ರ ಬ್ಯರೆಏರ ಕೇಳತ್ ಮತ್ತೆ
ಬ್ಯಾರಏನ್ ಕೇಳಿದ್ರ ನೋಡ್ ಮತ್ತೆ ಪುಣ್ಯ ಬರ್ತದ ಮತ್ತೆ ನನ್ಗನ ಸಹಾಯ ನನಗನ್ ಸಹಾಯ ಮಾಡಿದಂಗ ನ ಅದು ನಮ್ ಬೀಜದಂದ ಟೆನ್ಷನ್ ಅದು ಹೊಲೆ ಎಲ್ಲಾ ಇದು ಚೊಲೋ ಅವ ಈಗೆಲ್ಲ ಹೊಸ ಸೈತಾ ಅದ್ ಬಿಟ್ಟ್ ಈ ಎಕಡೆ ತಿಗಾಡಬೇಕುಕ್ಕಡ ಇ ಅವವು ಗ್ಯಾಪ್ ಆಗ್ ಅನ್ಂಬಬೇಕ ಈ ಒಬ್ಬವನ್ನ ನಾ ಮಾಡ ಅದಕ್ಕೆ ಸುದ್ದಾಗಿ ಒಂದ್ ಹತ್ತು ಪ್ಯಾಕೆಟ್ ಬೇಕ ನೋ ನನ್ಗ ಅದೊಂದು ಪುಣ್ಯ ಬರ್ತ್ ನನ್ಗ
ಆಯ್ತತ್ ತಗ ನಾಳೆ ಹೋಗ್ ಬರಮ್ಮ ಮತ್ತೆ ಕೇಳಮ್ಮ್ ನಾನ್ ನಮ್ದು ನಮ್ ಫ್ರೆ್ ಅಲ್ಲಿ ಅವನ್ ಕೇಳ್ತನಿ ಅವ್ನು ಕೊಟ್ಟನ ಅ್ರೆನ್ ಕೊತನಿ ನಾಳೆ ನಾಡ್ರಾಗ ನಾ ಗೊಬ್ಬರ ತರಕ್ೋ್ತನಿ ನನ್ ೋನ್ ಹಚ್ಚೋಯ್ತ ಹೋಗ ಟೈಮ್ ಹಂಗೆ ಬೀಜ ತರಂತ ನೀನಾ
ಹೌದು ಅದೊಂದ ಸ್ವಲ್ಪ ಎಲ್ಪ ಆಯ್ತಂದ್ರ ಈಗ ಮೊದ್ಲು ಬೀಜಾಕ್ತೀನಿ ಬೀದ ಆಾ ಅ ಗೊಬ್ಬರ ಆಮೇಲೆ ಹೆಂಗ ನೋಡ ಮತ್ತೆ ನನ್ಗೆ ಕೇತ ನಾನು
ಇಲ್ಲ ಗೊಬ್ಬರನ ಹೆಂಗಗೆ ಏೆ ಬರ ಹಿಂಗೆ ಒಂದು ಎಷ್ಟ್ ಎಷ್ಟ್ ಎಕರೆ ಅದಾವಲ್ಲಾ ನಿಂದ್ದ
ನಂದ ಒಂದ್ ಹದ್ನೈದು್ ಎಕ್ರ ಆದ್ ನಂದು
ಹದ್ನೈದ್ ಎಕ್ರದ್ರ ಆಯ್ತು ಒಂದ್ ಮೂವತ್ ಒಂದ್ ಒಂದ್ ಸರ್ತಿಗೆ ಅಷ್ಟ್ ಮೂವತ್ತಂಗ ಕೇಳಮ್ಮ
ಅದೇ ಹೆಂಗನ ಅಲ್ಲಿ ಇದ ನಿಂದ ಕರೆಕ್ಟ್ ಅಂದ್ ಬಿಿಡು ಹೆಂಗ ನೆನಪಾಡಿ ಈಗ ಅಡ್ವಾನ್ಸ್ ಬೀಜದ ತರ ಹೋದ ಈ ಹಂಗಿದ್ರ ಬೀಜ ತಾಯಂತೀ ನೋಡಿ ನಮ್ಗ ಗೊಬ್ಬರ ಬೇಕಂತ ಹೇಳೇಳಮ್ಮ
ಇ್ರಮ್ಮ ಮತ್ತೆ ಹೂವ ಅಂದ್ರ ಅಂದ್ರ ಮತ್ತ ಏನಮ್ಮ ನಾನ ಆ ಫ್ರೆಂಡ್ ಕೇತನ ರೊಕ್ಕಿಂದಲ್ಲ
ಮ ಗೊಬ್ಬರ
ಹೌದ ಅದೊ್ ಸ್ವಲ್ಪ ಮಾಡ್ಬಿಡ ಸ್ವಲ್ಪ ರೊಕ್ಕ ಕೆೇಳಿಗೈಸಿಂದ ಸ್ವಲ್ಪ ಬೀದ ಕೊಡಿಸ್ದ ಅಂದ್ರ ಪುಣ್ಯ ಬರ್ತದ ಇಲ್ಲಾಂದ್ರ ನನೋ ಯ ಕೈಡ್ರಳ ನ ಕೈ ಬಿುಟ್ಟಿದ್ರೆ ಯಾರ್ ಕೇಳೋರ್ಿಲ್ಲ ಯಾರ್ು ಬಿಡೋರ್ಲ್ಲ ಅನ್ನಂಗ ಇ ನನ
ಅದೇ ಕೇಳ ತಗವ್ನ್ ಕೇಳಗೆಸ ನನ್ಗೆೇತ ಹಂಗೆ ಹೋದಾಗ ಗೊಬರದ್ದಂದ್ ಹಂಗೆ ಅಲ್ಲೇ ಹೇಳ
ಒಂದ ಅಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕೇಳ ಚೂರು ಹೆಚ್ಚಕಿರ್ಲಿ
ಹಾ ಆಯ್ತಾಯಯ್ತುಖಷ ಮಾಡ ಹದ್ನೈದು ಹತ್ತು ಕೇೇಳತ್ನಿ
ಅದೇ ಒಂದು ಹತ್ತು ಕೆೇಳ ಸಾಕು ಗೊಬ್ಬರದ ಬೇಕು ಅಲ್ಲಿ ಆ ಅಡ್ವಾನ್ಸ್ ಕೊಡ್ಬೇಕಕ್ ಏನದ ಬೀಜಗೆ ಏನಮ ಸ್ವಲ್ಪ
ಬಿಜಕ
ಹ್ಮ್
ಮ ಬೀಜಕ್ಕ ಕೇಳಮ್ಮ ಗೊಬ್ರದ್ದ ಒಂದ ಐದ್ ಆರ್ ಸಾವರ ಕೊಟ್ಟ ಬರಮ್ಮ ಅಷ್ಟೇ ಬೀಜದ್ದ ನೋಡಮ್ಮ ಇದ್ರ ಕೇರಳ
ಹ ೌ ಹೌದ ಬರ್ತಾ ನೋಡ ಯಾರು ಹೋಗಂತ ಉಟ್ಟಲು ರೊಕ್ಕ ಉಊಟವವು ಬೀಜನ ಉಟ್ಟವಲು
ಹಾ ಹೌದಪಾ ಮಾ್ತಿ ಅದ್ರ ಬ ಎಲ್ಲಾರ ಇಂತದ ಮಾಹತಿ ಅವ್ರಗನ ಅವ್ರಿಗ ನ ಮತ್ತ ಅವ್ರನು ಹೊಲ ಗ್ಯಾಪ್ ಆಗಿತ ಅವರು ಮತ್ ತಂದ ತಂದವರು ಇಗೆಲ್ಲ ಅವ್ರ ಅತ್ತ ಆಗರ್ತ ಅ ಗೊಬ ಅವರಬೇಕು
ಹೌದೌದಾ ಇಲ್ಲಾ ಹಂಗ ಯಾವ್ದದು ಬ ಬ್ ಬಿಟ್ಟದ ನನಗ ಒಂದ್ ರೈಟ್ ಉಂಡ್ರ ನ ಎಟ್ಟಿ ಕಥ ಬತ
ಮತ್ತೆ ಏನ್ ಮಾಡ್ತ ಬಿ ಗೊಬ್ಬ್ರ ಸಿಗೋಲ್ದಾರ ಗಬ್ಬ್ರದ ಬಾತಿಪ್ಲಾ ಇದು ನಮ ರಕ್ವಾಟ್ಟ ನಾವ ತರಕ್ ಹಿಂಗಾದ್ರ ಹೆಂಗ
ಹೌದ ಹೌದ ಹಂಗಗೆ ನೋದು
ಹ್ಮ ಮತ್ತೆ ಎಣ್ಣನ್ ಏನ್ ಬರ್ದ್ದೇ ಮುಂದ್ ಬರ್ಬಾರತು ಏನ್ ಎಣ್ಣೆನ ಕೊಡ್ತಾರೋ ಪಡ್ತಾರೋ ಎಣ್ಣ ದಿನ ಮುಂದ್ ಗೌಬರವಂಶ
ಹಏ ನಿಮ್ಮ್ಂಂತರಲ್ಲಿ ಕೇಳಗಸಿಂದ ಚೂಚ್ಚಕಮ್ಮ ಗೊತ್ತಿರ್ತದಲ್ಲಾ ದೊಡ್ಡ ದೊಡ್ಡ ಅಂಗಡಿ
ಹೌದೌದ್ ಕೇಳತಾ ನ ಫ್ರೆಂಡ್ನ ಅದ ಕೇತನಿ ರೊಕ್ಕ ಮೈತ್ ಅವ್ನ್ ಕೇಳ ಇಷ್ಟಾಡ್ದಾಗ ಹೋ್ನಿ ಬುಧವಾರ ಹೋದ್ರ ನಾನ ಅ ಮಾನ್ವಿಗೆ ಆದುನಿಗೆ
ಓ ಹೌದೌಲ್ಲ ಹ ಹದಾಗ ನನ ಇದೊಂದ ಸ್ವಲ್ಪ ಸಹಾಯ ಮಾಡಿದಂದ್ರ ಈ ಊರ ರೊಕ್ಕ ಇಲ್ಲ ಏನಿಲ್ಲ ನಮ್ಮಲ್ಲಿ ರೊಕ್ಕ ಅಂತರಏಿಲ್ಲ ರೊಕ್ಕದ ತಿಳಿ ಓಡ್ತದಪ್ಪ ರೊಕ್ಕ ನಿ ಇರ್ಲಾರ್ದಾಗ ಈಗ ಭೂಮಿ ಬೀಜ ಹಾಕಿವವಿ ಅವವು ನೋಡ್ರ ಒಂದ್ ಆ್ಯ ಒಂದ ಲ್ಲ ಈಗ ಹೆಂಗಂತ ಮಾಡ್ಬೇಕು ಅ್ರ ಕೈಯಾಗ ರೊಕ್ಕಿಲ್ಲ ಏನಿಲ್ಲ
ಹೌ ಹೌದೌದ್ ಮ್ ನಂಬೂನ್ ಹಂವ್ ನೋಡಪ್ಪಾ ಈಗ ನಂಬೂನ್ ಹಂಗೆ ಆಗ್ಯವ ಮನ್ ಹಾಕಿ ನಾವನ್ ಬೀಸ ಅದ ಗೊಬ್ಬರದೊಂದು ಮಾಡಕಯ್ತು ಅಷ್ಟೇ ನಾ ಮೆ ಮಾಡಿ ಇಂದ ನಿನ್ನೆ ಮೊನ್ನೆ ಮಾಡಿ ನಿನ್ನೆ ಮೊನೆ ಮಳೆ ಬಂದದ ಇಟ್ಟು ಗೊಬ್ಬರು ಹಗ್ಗಿದ್ರೆ ಅತ್ತಿ ಕೆತ್ತ ಅಂತ ಮಾಡವಿ
ಹೌದ ವಿಶ್ವ ಅದೊಂದ್ ಸ್ವಲ್ಪ ನೋಡಪಾ ಎಲ್ಪ್ ಮಾಡ ನನ್ಗ
ಅದೇ ಅದೇ ನೋಡಮ ತಗ ನಮ್ಮ ಫ್ರೆಂಡ್ ಬಂದ ಇರ್ತವ ಅಕ್ಕ ಅವನು ಅವ್ನು ಅವ್ನ ಹತ್ರ ಕೇಳತ್ ನಾನು
ಹ ಇ ಅಷ್ಟ ಮಾಡ್ರ ಮತ್ತೆ ಸ್ವಲ್ಪ ಅಕೂ ಮಾಡ್ಲಿ ಷ ಅಂದ್ರ ಸ್ವಪ ನನ್ಗ್ ದಾರಿ ಮಾಡಿ ಕೊಟ್ಟ ಅಂದ್ರ ಸ್ವಲ್ಪ ನೀನು ಮಾಡಿದ್ ಬಿೂಡ ಸಹಾಯ ಇಲ್ಲ ಅಂತ ಇಂದಿಲ್ಲಾ ಈಗ ಏನದ ಈ ಪರಿಸ್ಥಿತಿಗೆ ನಿನ್ನೆನ್ನೆ ನೆನೆಸಿದೆೆ ನಾನು ಅದಕ್ಕೆ ಹಚ್ಚಿದ್ದೆ ನಾನು ನಿನ್ಗ
ಹ್ಮ ಆಯ್ತ ಆಯ್ತು ಕೇಳಮ್ ತಗ ನೋಡ ಕೇಳಗ ನ ಫೋನ್ ಹಸ್ತ್ ನಾಳೆ ನಾಡ್ದ ಬುಧವಾರ ಬತ ಮ ಬ ತರ ನವು ಗೊಬರ ತರಕ್ಯ್ತ ನಡ್ದ
ಸರ ನಾನ ತಂದು ಬ ಬರ್ತೇನ ನಿನ್ ಜೈತೆ
ಹ್ಮ ಆಯ್ರಕ್ಕ ನಾನನ್ ಹೇಳ್ತಾ ನನ್ಗೆ ಸಾಯಂಕಾಲ ಅಷ್ಟ ಹಚ್ಚಿದ್ರ ನನ್ ಫೋನ್ ರಕ್ಕ ಆ ಇಲ್ಲ ಹತನ ಇರ್ಲ ಪಕ್ಕ ಹೆಂಗನ್ ಮಾಡಿ ಇಷ್ಟ ಇಷ್ಟಕಡ್ತ
ಹೌದೌದು ಸ್ವಲ್ಪ ಆದಷ್ಟು ಬೇಗ ಈಗ ಇವತ್ತು ಯಾವರ ಇವತ್ತು ಮಂಗಳವಾರನೀ ಹೊತ
ಹಾ
ಇವತ್ ಮಂಗ್ಗಳವಾರಲ್ಲಾ ನೀ ಗುರುವಾರ ಹೋಯ್ತಾನ
ಹಾ ಗುರುವವಾರ ವಯ್ತನಯನ ಗುರುವವಾರ ವಯತ್ನಾನ
ಹ್ಮ್ ದ ಅಂದ್ರ ಮತ್ತೆ ಇವತ್ತು ಅವ್ನಿಗೆ ನೋಡ ಸ್ವಲ್ಪ ಯಾರಿಗೆ ಪರಿಚಿತಂತ ಅಂತೆಲ್ಲ ಸ್ವಲ್ಪ ಏ ರೊಕ್ಕ ಆದ್ರೆ ನಾಳಗ್ ಅಡ್ಜಸ್ಟ್ ಮಾಡಣ ಆದ್ರೆ ಇವತ್ ಬೇಡ ಇವತ್ ಮಂಗಳವಾರದನ ಎಲ್ಲಿ ಕೊಡ್ತಾನ ರೊ ನಾಳಗ್ ಬುಧವಾರಲ್ಲ ಬುಧವಾರ ಕೊಡ್ಲಿ ನಾ ಗುರುವಾರ ದಿನ ಹೋಗಿ ಬಿಡಕ್ ಬರ್ತದ
ಹ್ಮ್ ಆಯ್ತ ಅವ್ ಬಿ ಇರ್ಲಕ್ ಅವ್ ಅವ ಅವ್ ಫ್ರೆಂಡ್ ಅ್ನನ ಅವ್ ಬಲ್ ಕೇಳೋಣ ಇಸ್ಕೊಂತಾನ ಎಷ್ಟತ್ತದ್ರ
ಅದ್ರ ಯಾವಾಗ ಸುಡುಗಾಡೆ ಬೀದ ತಂದ ಹಾಕಿ ಬಿಟ್ಟು ನ ಒಂದ ಎದ್ದವ ಒಂದ ಎದ್ದಿಲ್ಲ ಈ ಊರನ್ ಮಾತ್ ಕೇಳಿಗೆ ಪ ನಾನು
ಏ ನಿವ ನೀ ನನ್ನನ್ ಕೇಳಿದ್ರ ನಾ ಯಾವ ರಿ ನಾವನು ರದು ಹೌದ ಹೆಚ್ಚಿದ್ರಾನ ಹೆಂಗನ್ ಹೆಂಗನ್ ಆಯ್ತಿತ್ ಮತ್ತೆ
ಅ ಓದವರ್ ಸ ಹಚ್ಚಿದ್ ನೀ ಕೊಟ್ಟಿದವು ಬಾರಿ ಬಂದಿದವು ಈ್ಸಲ ಯ ಅವ್ನಿಗ ಯ ಕೇಳಡ ಒ ತಂದಿಗೈಸಿಂದ ನಾನ್ ನೋಡ್ರ ಈ ಕೇರ್ ಮಾಡ್ಲಿಲ್ಲ ಅಷ್ಟು ಇಲ್ಲಿ ಊರಾಗ ಹೇಳಿದ್ರ ಏ ಅವ್ನ್ಗೆ ಯಾಕೇಳ್ತ ಬಿಡಪ್ಪಾ ಅವ್ರವ್ರಗ್ ಯಾಕಳ್ತ ಆಯ್ತಿವ ಬಿ ಚಲ್ಂತ ಹಚ್ಬ ಬಿಟ್ರ ಅ ಎತ್ರ ಆಗಬೊಟ್ಟ ಐ ವರ್ಸ
ಅ್ನ ನಂಗ ಹಚ್ಚಬಾರ್ದ ಬೀಸ್ದಂತ ಮಾತ್ವು ಒಂದ್ಸರ್ದ್ರ ವರ್ಷ ಬರ್ತ್ ನಮ್ದನ ಆರು ತಿಂಗ್ಗಳು ಬೆಳೆಪಾ ಗದ್ದೆ ಆದ ಆರು ತಿಂಗಗಳು ಹೆಂಗ ಅ ದನಕ್ ನೆಲ ಪಂದು ವರ್ಷ ಬೇಕಬೇಕೇಕ
ಹ ಬ ಕೇಳ್ಬೇಕಕ್ ನೋರಿ ಈಗ ಹೈರಾಣ ಅಂದ್ರೆ ಹೈರಾಣಪ್ಪಿ ಹ
ಮತ್ತೆ ಈಗಾದ್ರ ಬೇರೆ ಹೆಂಗನ್ ಹೆಂಗನ್ ಬರಲ್ಪ ಗೊಬ್ಬರ ಪಬ ಜಗ್ಗ ಆಕೇಶನ್ ಸ್ವಲ್ಪ ಹೆಂಗ
ಹ
ನ ಬಳ ಸಮಾಮಾನತ್ನೆೆಲ್ಲಪೇನಗೆ
ಹಾ ಹಂಗೆ ಅದು ಏನ್ ಮಾಡ್ಬೇಕು ಏನಿಲ್ಲಪ್ಪಾ ಅವು ಕೈಯ್ಯಾಗ ರೊಕ್ಕಾಡಿದ್ರ ಇಂದನ ಓಡ್ತದ ತೆರಿ ಓಡ್ತದ ಇಲ್ಲಾಂದ್ರ ಹೈರಣರಣ ಆಗಿಬಡ್ತ
ಹ ಮಜ ಕಾಯಯಗ ರಕ್ಕನಲ್ಲ ಈಗ ಆದ್ರೆ ಬೇರೆ ಹೋದವ್ರ ಸಷ್ಟ ಒಂದ ನನ್ನ ಬಲ್ಲಿ ಇಲ್ಲ ನ ಫ್ರೆಂಡ್ ಬಲ್ಲ ಕೇಳ್ಬೇಕಕ್ ಮತ್ತೆ ಕೇಳಿದ್ರ ನಾನ್ ನಂಬಳ್ಳಲ್ಲಿ ಗೊಬ್ಬ್ರಕ್ ಬೇಕಲ್ಲಾ ಗೊಬ್ಬ್ರಕ್ ಕ್ಯಾಶ್ ಕೊಟ್ಟಾರ ಉುದ್ರಂತ್ ಕೊಡಲ್ಲ ಈಗ ಅದ್ರ ಬರ್ ಗೊಬ್ಬ್ರ ಶಾರ್ಟೇಜ್ ಅದ
ಹೌದ್ೌದ ಇಲ್ಲ ಇಲ್ಲ ಹಂಗಗೆ ಬಿಡ ನೀನ್ ಚಲ ಅದ ಅದ ಯಾವ್ದದು ಇದಂತಾರಲ್ಲ ಅದ ಕೃ ಕೃಷಿ ಇಲಾಖೆ ಅದಕ್ಕ ಹಗಿ ಬೆಟ್ಟಿ ಬೆಟ್ಟಿ ಆಗಣ ಆಗದಿತ್ತ ಗೋ ಮರದಾಗ ಹ್ಮ್ಮ
ಯಾ ಬೆಟ್ಟ ಅ್ಯಪ್ಪಾ ಅವರು ಬೆಟ್ಟ ಆದ್ರ ನೀ ಏನ್ ಮಾಡ್ತಾರ ಹೇಳ
ಏನ ಸ ಸಬ್ಸಿಡಿಯ ಎಣ್ಣಿ ಗಿಣ್ಣಿ ಅಂತಿರ್ತವಂತಪ್ಪಾ ನನಗೂ ಗೊತ್ತಿಲ್ಲ ಈ ನಂದೇ ಏನ ಹಿಂ ಕಟ್ಟದ ಇಲ್ಲಾಂದ್ರೆ ಅಂಗ್ರ ನಿನ್ ತರ ನಿತ್ತ ಅಂದ್ರೆ ಇಷ್ಟತ್ತಗ ಅದೇ ಹೋಬಳಗ್ ಹೋಗಿಿಂದ ಅಲ್ಲೇ ಕೇಳ್ತಿದ್ದೆ ನಾನು ಹ
ಸಬ್ಸಿಡಿಯಗ ಸಿಗ್ತವ ಬಿಡು ಹೆಣ್ಣ ಗೊಬ್ಬ ಸಿಗತಾವಲ್ಲಡ್ ಎಣ್ಣೆ ಸಿಗತಾವ ನಾನ್ ಒಂದ್ರ್ಷ ತಂದ ಬರ ಈ ಕಡೆ ಅಂಗ ನಮ್ಮ ಫಕ್ಸ್ ಆಂಗ್ಡಿಯಾಡಲ್ಲಾ
ಹೌದೌದ್ ಮತ್ತೆ ಉದ್ರ ಕಾಯತೆಗೀತೆ ಎಲ್ಲಾ ನಡತಾವ್ ನಿಮ್ಗ
ಹಾ ಅದಿಕ್ಕೆ ಅಲ್ಲಯ ತರತುಬೇಕ ಲ್ಲಸಲ್ಿದೆ
ಅವನ್ಲ್ಲ ಇಲ್ಲ ಹಂಗಾರ
ಹ್ಮ್ ಅದಕ್ಕೆಮಐತೆ ಅದ ಕೇಳತಗ ನನಗ ಕೆಳಗಸ ನಾನು ಗುರುವಾರ ದ ನಾ ರಕ್ಕಿಸ್ಕ ಕೊಡ್ತನಿ ನಾಳೆ ಹೋಗಸೆ ಹಂಗೆ ಗೊಬ್ಬರಕ್ಕಿಸ ಟ್ರಕ್ ಕೊಟ್ಟು ನಾವು ಗೊಬರ ಹಾಕಂಬರ್ತೀನಿ ಬೇಜ ತರ್ಂತೆ
ಹ್ಮ್ ಅದೇ ನಿಮ್ಮ ಊರ ತಾನ ಏನ್ ಏನ್ ಬೇರೆ ಊರ ತಾನ
ಇಲ್ಲ ಬೇರೆವಊರು ತಿಂಗ ಮೈತ್ ಅಲ್ಲ ಒಂದ ಸ್ವಲ್ ತಂದ್ ಎಲ್ಲ ಮತ್ತತ್ ಹಿಂ ಪರಿಚಯ ಆಏ ಕಂಟನ್ಯೂ ಅಲ್ಲೇ ತರ್ತ ಎಲ್ಲ ನಡ ನಾಮದ
ಹೌ ಇಲ್ಲಾಂದ್ರ ಸ್ವಲ್ಪನ ಸ್ವಲ್ಪ ಕಟ್ಟಬೇಕ ಇಲ್ಲ ಅಂದ್ರೆ ಅದೇ ಅಷ್ಟೇ ಮಾಡಿ ಬಿಡಪ್ಪಾ ಯಾವನ ರೊಕ್ಕಿ ಹಿ ಬಿಡ ಸುಮ್ನೆ ಪೀಸಜಲ್ಲಿ ಉದ್ದರ್ ನಿಂತ್್ರಸಾಮ್ ಈೀಗ ಉದ್ದರ್ ನಿಂದ್ರಸ್ರ ಕೊಡಗ
ಹ್ಮ್ ಅದಕ್ಕೆೇಮ ಐತೆ ಹಂಗೆ ಗೊಬ್ರದ ಕೊಟ್ಟಗಸಿಂದ ಹಂಗೆ ಬೀಜ ತೊಂದ್ರ ಐತೆ ಅಂತ್ ಮಾಡಿ ನಾನ್
ಹೌ ಆದ್ರೆ ಗೊಬ್ಬರ ಎಂಗತ ಈ ಫಸ್ಟ್ ಬೆಳಿಗಳು ಮ್ಯಾಕ್ ಬರಬು ದೇಪ ಅಸ ಹ ಸಾಲು ಕಾಣಬ ಕರೆಕ್ಟ್
ಹೌದೌದು ಮತ್ತೆ ಅದ್ರ ಬ ಗ್ಯಾಪ್ ಜಗ್ಗ ಅ ಅಂತಿದ್ನನ
ಏ ಜಾಪ್ ಅಂದ್ರೆ ಯಳ್ಬೇಡ ಒಂದೊಂದ ಹ ಇದು ಮಾರು ಹೋತದ್ ನೋಡ
ಅಬೋ ಅಂತ ಪರು ಗ್ಯಾಪ್ ಆಯದಾ
ಅಯ ಈ ಸಲ ಹಣೆ ಬರ ಏನ್ ಆಗ್ತದೆ ನನ್ ಸಜ್ಜಲ ಊರನ್ ಮಾತ್ ಕೈ ಕಸಂದು ಎಲ್ಲಾ ಹರ್ಬಟ್ಟ ಯಾಕಂದ್ರ ಅವಾಗ ಜಂಬಡದ ಕೇಸಂದು ಎ ಹತರಿ ಜಂಬರ್ದು ಊರ್ರಿಸ ಬಿಡ್ತಿದ್ದೆ ನಾನು ಇವರು ಮಾತ್ು ಕೇಳ ಒಟ್ಟ ಊರ ಇವತ್ತ ಇವ್ರ ಶಂಗ ಬರೇ ಬಿಸದೆ ಬ ಬ ನಡ ಬಿಟ್ಟದ ಬರೇ ಅರ್ಧ ಎಕರೆ ಇದ್ರ ಬಿಸದೆ ಒಂದ್ ಎಕರೆ ಇದ್ರ ಬಿಸದೆ
ಹೌದಪ್ಪಾ ಎಲ್ಲಿ ದಣಕ ಅಂತಂಗ ಮಾಡಿರ್ತಾರ ಮತ್ತ್ಯಾ ಮಾಡ್ತೇ
ಅವ್ ನಾನ್ ನಡಿಯ ಕಡೆ ಅವ್ರ ಮತ್ ಕೇಳಗಸ ಬಿಸಸ ನಡಿಯ ಅಂತಂದ ಕೆಲವೊಂದು ಹೊಲಲ ಎಲ್ಲ ಬಂದ ಅವದು ಅಲ್ಲಿ ಕೂರಿಯಲ್ಲಾ ನನ್ಗೇನು ಅಷ್ಟೊಂದು ಗೊತ್ತಿಲ್ಲ ನನಗ ಅಂಗಾಯ ಕೆಸ ಇದ್ರ ಆಗಬಿಟ್ಟದ ಹಂಗಾಗಿ ಮಾರ ಮಾರಲ ಜಗ್ಗ ಹೋಗ್ಬಿಟ್ಟದ ಗ್ಯಾಪ್ಗಳು ಅದ್ರಾಗ ಮಳೇನ ಬರ್ಲಿಲ್ಲಪ್ಪ ನೇಲೆ ಅವನೌನು
ಅಯದಾ ನಾಳೆಗೆ ನಾಳೆ ಇಷ್ಟಕ ಕೊಡ್ತನಿ ನಾಳ್ದ ನಾಡ್ದ್ ವೇ ಬರಮ ತಗ
ಹಾ ಇಲ್ಲ ಮಾಡಂಗಾರ ಅವ್ನ ಹೆಸರು ಏನಾದಂಗೆ
ನಾ
ಹಾ ಈ ತರಕ್ ಕೊಡ್ತಾನಂದು
ಅತ್ನ ಸರ್ ಲಕ್ಷ್ಮಣ
ಲಕ್ಷ್ಮಣನೆ ಅ ಅದೊಂದ್ ಸ್ವಲ್ಪ ಸಹಾಯ ಮಾಡಿಬಿಡ ಪುಣ್ಯ ಬರ್ತ ಹೆಂಗ
ನಾ ಮಾಡತ್ ಸರಿ ತಗ ಕೇಳಿ ಹೇಳತ್ ನಾಳೆ ನನದು
ಹಾ ಸರಿ ಸರಿ ತವಾ
ಹ್ಮ್ ಹೇಳಲ್ಲಾ ಹ ಆತ ಆತ